ಹೇಗಿದ್ದೀರಾ.
ಹೋ ನಾವು ಆರಾಮ ನೀವು ಹೇಗೆದಿರಾ.
ಏನ್ ಮಾಡ್ತಾದ್ರಿ ಹೇಳ್ಬೇಕು ಸಮಾ
ಅದೇ ಮಗಳನ್ನ ಸ್ಕೂಲಗೆ ಸೇರ್ಸಬೇಕಲ್ಲ
ಹಲೋ
ಹಾ ಅದೇ ಮಗಳನ್ನ ಸ್ಕೂಲ್ಗ್ ಸೇರಿಸಬೇಕಿತ್ತಲ್ಲ.
ಆ ಹಾ ಹಾ ಹಾ
ಅದಕ್ಕೆ ಯಾವ ಸ್ಕೂಲ ಸೇರ್ಸೋಣ ಅಂತ ಮಾಡ್ದೆ ನಿಮ್ಮ ಮಗನ ಯಾವ್ ಸ್ಕೂಲ್ ಸೇರ್ಸಿದೀರ ಅಂತ ಕೇಳ್ಕೊಂಡ ಹಾಕೋಣ ಅಂತ.
ಹ ಹಾ.
ಚನ್ನಾಗಿದೆ ಅಂತ ಕೇಳೋಣ ಅಂತ ಮಾಡಿದೆ.
ಹಾ ಹಾ ಹಾ ಇನ್ನ ಸಣ್ಣ ಪಲಾವ್
ಆ
ನಾನ ಇವ್ನಿಗೆ ಎಕ್ಸಿಲೈನ್ಸ್ ಹಾಕಿಗ್ದೀನಿ ಸದ್ಯಕ್ಕೆ
ಓಕೆ
ಸೊ ಅಲ್ಲಿ ಏನಂತಂದರೆ ಪ್ಯಾಕೆಜ ಸ್ಟಾಲ್ ಇತ್ತು ಸೊ
ಪ್ಯಾಕ್ ಮತ್ ಅಂದ್ರೆ ಯಾವತರಾ
ಸರ್ ಅದು ಏನೆಂದರೆ ಯು ಕೆ ಯು ಕೆ ಜಿ ಎಲ್ ಕೆ ಜಿ ಎರಡುವೇ ಸೊ ಅದೇೇ ಆಮೇಲೆ ಫಸ್ಟಿಂದ ನಾನು ಇವ್ನಿಗೆ ಸೆಂಟ್ರಲ್ ಸಿಲಬಸ್ ಹಾಕೊಡ ಅಂತ ಅನ್ಕೊಂಡಿದೀನಿ
ಹಾಗ ಹಾಗಾಗಿ ಈಗ ನನ್ನ ಸದ್ಯಕ್ಕೆ ಎಲ್ ಕೆಜಿ ಯು ಕೆಜಿ ಎರಡು ಪ್ಯಾಕ್ ತಾಕೊಂಡಬಿಟ್ಟಿದಿನಿ ವಿತ್ ವ್ಯಾನ್ ಸರ್ ಎರಡೂ ಎಲ್ಲ ಸೇರಿಸಿ ನಮಗೆ ಟೂ ಇಯರ್ಸ್ಗೆ ವ್ಯಾನ್ ದು ಸೇರಿಸಿ ಅರೌಂಡ್ ಟೂ ಲ್ಯಾಕ್ ಬಿತ್ತು ಸರ್. ಟೂ ಲಾಕ್ ಬೀಳುತ್ತಾ ಹ್ಮ ತುಂಬಾ ಜಾಸ್ತಿ ಆಯ್ತು ಅನ್ಸಲ್ವಾ ನಿಮಗೆ ಹೌದು ಸರ್ ಬಟ್ ಆದ್ರೆ ನಿಮ್ಗೆ ಗೊತ್ತಲ್ವಾ ಈಗ ಅವ್ನಿಗೆ ಎಲ್ ಕೆ ಜಿ ಯು ಕೆ ಜಿ ಇಂದ ಏನು ಎಜುಕೇಶನ್ ಕೊಡ್ತೀವಿ ಅದೇ ಅವ್ನ ಫಸ್ಟ್ ಸ್ಟಾಂಡಿಗ ಕೊಂಡು ಹೋಗುದು ಸೊ ಇನ್ನೊಂದ ಏನಂದ್ರೆ ನಮ್ಮ್ ಮನೆಯವ್ರಿಗೆ ನೆಕ್ಸ್ಟ್ ಗೌರ್ನಮೆಂಟ್ ಇರೋದರಿಂದ ನೆಕ್ಸ್ಟ್ ಅವನಿಗೆ ಬೇರೆ ಇ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಆಗಾಗಿ
ಒಳ್ಳೆದು
ಅಂದ್ರೆ ಲೈಕ್ ಏನಂದ್ರೆ ಇಯರ್ಲಿ ವೈಸ್ ಸ್ವಲ್ಪ ಕಷ್ಟ ಆಗುತ್ತೆ ಈ ಪ್ಯಾಕೇಜ್ ತಗೊಂಡ್ರೆ ಅಷ್ಟ
ಹಾ ಹಾ ಹೌದು
ಹ್ಮ್ ಅಂದ ಅದಿಕ್ಕೆ ನಾವು ಯಾವ ತರ ಯಾವ ಯಾವ ಕೆಲಸ ಇನ್ಸ್ಟಾಲ್ಮೆಂಟ್ ಕೂಡ ಇದೆ ಸರ್ ಈಗೇನಂತ ಅಂದ್ರೆ ನಾವು ಹೆೇಂಗೆ ಇದು ಮಾಡಕೊಡ್ತೀವಿ ಹಾಗೆ ಒನ್ ಟೂ ಟೈಮ್ಸು ನಮಗೆ ಟೈಮ್ ಕೊಡ್ತವಿ ತ್ತರೆ ಕಟ್ಲಿಕ್ಕೆ
ಓಕೆ ಯಾ
ಕಟ್ಲಿಕ್ಕೆಲ್ಲ ನಮ್ಗೆ ಟೈಮ್ ಕೊಡ್ತಾರೆ ಸೊ ನಾವು ಟೈಮ್ ತೊಗೊಂಡು ಮಾಡ್ಕೊಬೋದು ತೊಂದರೆ ಇಲ್ಲ ನಾವು ತ ಅವ್ರ ಹತ್ರನೇ ಹೋಗ್ಬಿಟ್ಟು ಹ ಮಾತಾಡ್ಕೊಂಡ್ರೆ ಅವ್ರೇ ನಿಮ್ಗೆ ಹೆಂಗೆ ಏನು ಅನ್ನೋದ್ನಾ ಹೇಳ್ತಾರೆ ಸೊ ಆ ಟೈಮ್ಗೆ ನೀವು ಅಡ್ಜಸ್ಟ್ ಆದರೆ ಓಕೆ ನಾನು ಮಾಡಿಸ್ಕೊಬೋದು ಅದು ಮಾಡ್ಬೋದು ಅನ್ನೋದಿತ್ತು ಅಂತಂದ್ರೆ
ಹಾ ಹಾ
ಹೊಸು ತೊಂದರೆ ಇಲ್ಲ
ನಮಗೆ ಅಂತಂದರೆ ನಮ್ಮ ಮನೆಯವ್ರಿಗೆ ಅಲ್ಲೇ ಓದಿಸ್ಬೇಕುನ್ನೋದ ಒಂದು ಇದಿತ್ತು ಎಕ್ಸಲೆನ್ಸ್ ಅಲ್ಲೆ ಓದ್ಸ್ಬೇಕು ಅಂತ ಸೊ ಜಾಸ್ತಿ ಆದ್ರೂ ಓದಿಸ್ಬೇಕು ಕಡಿಮೆ ಆದ್ರೂ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಲ್ಲ ಎಕ್ಸಲೆನ್ಸ್ ಕಲೆ ಹಾಕೋಣ ಅಂತ ಹೇಳ್ಬಿಟ್ಟ. ಒಲೆನೇ ಹಾಕಿದ್ದೀವಿ.
ಹ್ಮ್ ಮತ್ತೆ ಎಜುಕೇಶನ್ಲ್ಲಿ ಯಾವ ತರ ಇದೆ ಮೇಡಂ ಚೆನ್ನಾಗಿದಿಯ ಟೀಚರ್ಸ್.
ಎಜುಕೇಶನ್ ಎಲ್ಲಾ ಚೆನ್ನಾಗಿದೆ ತೊಂದರೆ ಇಲ್ಲ.
ಹಾ.
ಆ ಟೀಚರ್ಸ್ಗಳನ್ನ ಆಮೇಲೆ ಒಂದಿನ ಬರ್ಲಿಲ್ಲ ಅಂತಂದ್ರೆ. ಮನೆಗೆ ಕಾಲ್ ಮಾಡ್ತಾರೆ ಯಾಕೆ ಬಂದಿಲ್ಲ ಏನು ಎತ್ತ ಅಂತ ಕೇಳ್ತಾರೆ.
ಓಕೆ ಓಕೆ
ಸೊ ತೊಂದರೆ ಇದೆ ಸೊ ಪ್ರಾಬ್ಲಮ್ ಏನಿಲ್ಲ ಸರ್ ಆರಾಮಾಗಿದೆ.
ಹಾ ಹಾ ಮತ್ತೆ ಅಲ್ಲಿ ಇವ್ರು ಮೇಡಂ.
ಯಾರು ಸರ್.
ಸ್ಟೂಡೆಂಟ್ಸು ಅಂದ್ರೆ ಮಕ್ಳಿಗೆ ಕೆಲೊಬ್ರು ಈಗ ರೇಗಿಸೋದು ಮಾಡೋದು ಎಲ್ಲ ಇರ್ತಾವಲ್ಲ.
ಆತರ ಏನಿಲ್ಲ ಸರ್ ಈಗ ಅಂದ್ರೆ. ಬೇರೆ ಸ್ಕೂಲ್ಸ್ ಗಳೆಲ್ಲ ಒಂದು ಕ್ಲಾಸ್ಗೆ. ಒಂದು ಫಿಫ್ಟಿ ಮೆಂಬರ್ಸ್ ಹಂಡ್ರೆಡ್ ಮೆ ಸಾರಿ ಸಿಕ್ಸ್ಟಿ. ಆತರ ಇಡ್ತಾರೆ ಇಲ್ಲ ಅಂದರೆ ಸೆಕ್ಷನ್ ವೈಸ್ ಅಲ್ವಾ ಸೊ ಒಂದು. ಕ್ಲಾಸ್ಗೆ ಹಾ ಬರಿ ಟ್ವೆಂಟಿ ಫೈವ್ ಮೆಂಬರ್ಸ್ ಟ್ವೆಂಟಿ ಮೆಂಬರ್ಸ್.
ಅಷ್ಟೇನಾ.
ಅಷ್ಟ ಟ್ವೆಂಟಿ ಮ್ಯಾಕ್ಸಿಮಮ್ ತರ್ಟಿ ಸರ್.
ಓಕೆೆ ಓಕೆ ಅಂದ್ರೆ ತರ್ಟಿ ತರ್ಟಿ ಸ್ಟೂಡೆಂಟ್ಸ್. ಇದ್ರೆ ಚೆನ್ನಾಗಿ ಕೊಡ್ತಾರೆ ಎಜುಕೇಶನ್ ಮಕ್ಳು ಚೆನ್ನಾಗಿ ಕಲಿತಾರೆ.
ಹೌದು ಸರ್. ಆಮೇಲೆ ಇನ್ನೊಂದ ಏನಂದ್ರೆ ಮಕ್ಳು ಎಜುಕೇೇಶನ್ ಕಲೀತಾರೆ ಅದ್ರ ತಕ್ಕಂತೆ ನಾವು ಮನೇಲಿ ಹೇಳ್ಕೊಡ್ಬೇಕು ನೋಡ್ಬೇಕು ಡೈಲಿ ಏನ್ ಮಾಡ್ತಿದಿದ್ದಾರೆ ಮಕ್ಕಳು ಹೆಂಗ್ ಓದ್ತಿದ್ದಾರೆ.
ಸೊ ರೆಗ್ಯುಲರ್ ಆಗಿ ಹೋಗಿ ಸ್ಕೂಲ್ಗೆ ಹೋಗಿ ನಾವು. ಅವ್ರು ಏನ್ ಮಾಡ್ತಿದಿದ್ದಾರೆ ಏನ್ ಮಾಡ್ತಿಲ್ಲ ಪ್ರತಿಯೊಂದು ನೋಡ್ಬೇಕಾಗಿರುತ್ತೆ.
ಹೌದು ಹೌದು. ಮತ್ತೆ ಈಗ ನಾವು ಅದೇ ಸೇರ್ಸೋಣ ಅನ್ಕೊಂಡಿದ್ದೀನಿ ಸೇರ್ಸ್ಬೋದ ಮೇಡಂ.
ಹಾ ಸರ್ ಆರಾಮಾಗಿ ಸೇರ್ಸಿ ತೊಂದ್ರೆ ಇಲ್ಲ ಈಗ ಎಲ್ ಕೆ ಜಿ ಅಲ್ವಾ ಈ ಆಲ್ರೆಡಿ ಯು ಕೆ ಜಿ.
ಹಾ ಹಾ
ಸೊ ಒನ್ ಇಯರ್ ನಾನು ನೋಡಿದೀನಲ್ಲ ಸ್ಕೂಲ್ ಟೀಚರ್ಸ್ ಇರ್ತ. ಇರ್ಬಹದು ಸೊ ಆಮೇಲೆ ಬೇರೆ ಬೇರೆ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು. ಮತ್ತೆ ಡ್ರಾಯಿಂಗ್ ಅದೇ ಸಪ್ರೇಟ್ ಕ್ಲಾಸ್ರುತ್ತೆ ಕಂಪ್ಯೂಟರ್ ಕಂಪ್ಯೂಟರ್ ಇಲ್ಲ ಡ್ರಾಯಿಂಗ್ ಹೇಳ. ಕೊಡ್ತಾರೆ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಕಂಪ್ಯೂಟರ್. ಅವ್ರಿಗೆ ನಾಲೆಜ್ ಒಂದೇ ಒಂದು ಆ್ಯಡ್ ಆಗುತ್ತೆ ಈಗ ಡ್ರಾಯಿಂಗ್ ಹೇಳಿಕೊಡ್ತಿ. ಬೇರೆ ಬೇರೆ ಸಮ್ಮರ್ ಇದ್ದಾಗ ಸಂಪರ್ ಸಮ್ಮರ್ ಕ್ಯಾಂಪ್ ಗಳು ಇಡ್ತಾರೆ. ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿದೆ.
ಹಾ ಹಾ ಹಾ
ಸೊ ತೊಂದರೆ ಇಲ್ಲ. ಮಕ್ಕಳು ಈಗ ಏನಂದರೆ ಎಜುಕೇಷನ್ಗಿಂತ ಅವ್ರಿಗೆ ಬೇರೆ ಆಕ್ಟಿವಿಟೀಸ್ಗಳು ಬೇಕು. ಎಜುಕೇಷನ್ ಅಂದ್ರೆ ಎಜುಕೇಷನ್ ಒಂದ್ರಲ್ಲೇ ಇದ ಮಾಡ. ಕೊಳೋಕ್ಕೆ ಆಗಲ್ಲ ಅವ್ರು. ಹೌದು ಅದನ್ನೇ ಹೇಳ್ತಿರೋದು ಅದು ಕೂಡ ಚೆನ್ನಾಗಿದೆ ಅಥೇರ್ ಆ್ಯಕ್ಟಿವಿಟೀಸ್ಗಳು ತುಂಬಾ ಚೆನ್ನಾಗಿ ಇದು ಮಾಡಕೊಡ್ತಾರೆ ಅಲ್ಲಿ. ಶೋ ಡ್ರಾಯಿಂಗ್ ಅಂತೂ ಡ್ರಾಯಿಂಗ್ ಅಂತಾನೇ ಒಂದು ಆಮೇಲೆ ಪಿ ಟಿ ಕ್ಲಾಸ ಅಂತ ಹೊಂದಿರುತ್ತೆ. ಅದರಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳು ಹೇಳ್ಕೊಡ್ತಾರೆ ಮತ್ತೆ ಒಂದು ಒಂದು ಮಂತಲ್ಲಿ ಒಂದು ವೀಕ್ ಪೂರ ಅವ್ರಿಗೆ ಸ್ಪೋರ್ಟ್ಸ್ ರಿಲೇಟೆಡೇ ತಗೊಂತಾರೆ?
ಆರ ಅಧಿಕ
ಇಲ್ಲ ಇಲ್ಲ ಸರ್ ಆ ಥರ ಎಕ್ಸ್ಟ್ರಾ ಎಲ್ಲ ಏನಿಲ್ಲ ನಾವೀಗ ಟೂ ಇಯರ್ಸ್ಗೆ ಏನು ಟು ಲ್ಯಾಕ್ ಪೇ ಮಾಡಿರ್ತೀವಿ ಅದೇ ಅಂದರೆ ಬುಕ್ಸು ಎ ಎಕ್ಸ್ಟ್ರಾ ಏನು ಇಲ್ಲ ಸರ್ ಟು ಇಯರ್ಸ್ ತನಕ ಅವ್ರಗ ಏನು ಕೇಳೋಂಗಿಲ್ಲ ಬುಕ್ಸ್ ಕೂಡ ಅವರೇ ಕೊಡ್ತಾರೆ. ಅವಳ್ದ್ ಎಕ್ಸಲೆನ್ಸ ಸ್ಕೂಲ್ದು ಬ್ಯಾಗು ಲಂಚ್ ಬ್ಯಾಗು ಬುಕ್ಸು ಅದೆಲ್ಲ ಅವ್ರನ್ನೇ ಕೊಡ್ತಾರೆ ತೊಂದರೆ ಇಲ್ಲ ಹಾ ಪೂರ್ತಿ ಪ್ಯಾಕೇಜ್ ತೊಗೊಂಡ್ರೆ ಅವಳದಲ್ಲೇ ಇರುತ್ತೆ ಸರ್
ಓಕೆ ಓಕೆ ನೋಡಣ ನನ್ನ ಮಗಳನು ಅಲ್ಲೇ ಸೇರ್ಸೋಣ ಅಂತಿದ್ದೀನಿ.
ಹ್ಮ್ ಹ್ಮ್ ಹ್ಮ್ ಅದೇ ಅದಕ್ಕೆ ಕೆಲವರು ವಿಚಾರಸ್ಪಟ್ಟ ರ್ಸ್ಬೇಕಲ್ವಾ ಹೌದು ಹೌದು ಸರಿ ಎಲ್ಲಾ ಹೇಳ್ತಾರೆ ಈಗಏನಕ್ಕೆ ಅಷ್ಟು ಈ ಎಲ್ ಕೆ ಜಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಸೇರಿಸ್ತೀರಾ ಅಂತ ಅಂತ ಬಟ್ ಆದ್ರೆ ಈಗ ಚಿಕ್ಕೋದ್ರಿಂದ ನಾವು ಏನು ಕಲಿಸ್ತೀವಿ ಅದೇ ಸರ್ ಮುಂದೆ ಬರೋದು ಶೋ ಹಂಗಾಗಿ ನಮ್ಮ್ ಮನೆಯವರು ಅದೇ ತರ ಹೇಳಿದ್ರು ನೀನ್ ಚಿಕ್ಕ ದುಡ್ಡದ್ ಮುಖ ಮುಖ ನೋಡ್ಬೇಡ ಮಕ್ಳಿಗೆ ಎಜುಕೇಷನ್ ಇಂಪಾರ್ಟೆಂಟು.
ಹ್ಮ್ ಹ್ಮ್ ಹೌದು ಈಗ ಮಕ್ಕಳು ಈಗ ಒಂನ್ ಟು ಫಿಫ್ಟ ಏನ್ ಕರೀತಾರೆ ಅದನ್ನೆ ಮುಂದಕ್ ಬರೋದು
ಅದೇ ಮಾಡ್ಕೊತೀವಿ ನಾವು ಬಟ್ ಎಜುಕೇಷನ್ ಮತ್ತೆ ಅವಳ್ನ ಆ ಚಿಕ್ಕೊಳ್ಳ ಅಂತ ತಗೊಂಡೋಗ್ ಇದ್ ಮಾಡಕ್ ಆಗಲ್ಲ
ಹೌದು
ಅಂತ ಅಂತ ಹೇಳಿದ್ರು ಶೋ ಹಂಗಾಗಿ ಓಕೆ ಬಿಡು ಮತ್ತೆ ಮೈಸೂರಲ್ಲಿ ಇದು ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಜಾಸ್ತಿನೇ ಇದೆ ಸರ್.
ಹೌದು ಮೇಡಮ್ ಈಗ ಎಜುಕೇಶನ್ ಫುಲ್ಲ ಇದ್ ಡಿಮ್ಯಾಂಡ್ ಆಗ್ಬಿಟ್ಟಿದೆ
ಹಾ... ಇವನು ನನ್ ಮಗ ಅಂತ ತು ಇದು ಬರೀ ಆಕ್ಟಿವಿಟೀ ಈ ಓದೋದ್ರಗಿಂತ ಬರೀ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಅವ್ನು ಈ ಓಡೋದ್ರಲ್ಲಿ. ಈ ಸ್ಪೋರ್ಟ್ಸಲ್ಲಿ ಅಂಥವದ್ರಲ್ಲೇ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು
ಹಾಗಾದ್ರೆ ನೀವು ಒಳ್ ಒಳ್ಳೆ ಸ್ಕೂಲ್ಗೆ ಸೇರ್ಸಿದ್ರ ಅದರ
ಆ ಅದರ್ ಆಕ್ಟಿವಿಟೀಸ್ ಕೂಡ ಚೆನ್ನಾಗಿದೆ ಸರ್ ನಾವು ನೋಡ್ತಿದ್ದೀವಲ್ಲ ಮತ್ತೆ ಮತ್ತೆ ಪೆರೆಂಟ್ಸ್ ಮೀಟಿಂಗ್ ಕರೀತಾರೆ ಕೆ. ಜಿ. ಯಿಂದನೇ ಪೇರೆಂಟ್ಸ್ ಮೀಟಿಂಗ್ ಕರೀತಾರೆ ಮಕ್ಕಳು ಹೆಂಗೆ ಓದ್ತಿದ್ದಾರೆ ಏನ್ ಮಾಡ್ತಾ ಇದಾರೆ
ಹ್ಮ್ ಹ್ಮ್
ಶೋ ಒಂದಿನ ಸ್ಕೂಲಿಗೆ ಕಳಿಸಿಲ್ಲ ಅಂದರೆ ಕಾಲ್ ಮಾಡ್ತಾರೆ ಯಾಕೆ ಬಂದಿಲ್ಲ ಮಕ್ಕಳು
ಹ
ಶೋ ಕೇರ್ ಕನ್ಸರ್ನ್ ಎಲ್ಲ ಚೆನ್ನಾಗಿ ತೋರಿಸ್ತಾರೆ ಶೋ ಚೆನ್ನಾಗಿದೆ ಸರ್ ಸ್ಕೂಲು ಕಂಪೇರ್ ಮಾಡಿದ್ರೆ.
ಅದ್ರೆ ವ್ಯಾನೆಲ್ ಕಳಸ್ರೆ. ಎಷ್ಟ ದೂರ ಇದೆ ಮೇಡಮ್ ನಿಮ್ಮ ಮನೇ ಅಲ್ಲಿಂದ ಸ್ಕೂಲಿಂದ
ಸರ್ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಸರ್ ತೊಂದರೆ ಇಲ್ಲಾ ನಾವೇ ಗಾಡಿಯಲ್ಲಿ ಹೋಗಿ ಕರ್ಕೊಂಡು ಬರ್ಬೋದು ಬಟ್ ಏನಂದ್ರೆ ಈಗ ನನಗೂ ಬೇರೆ ಏನಾದ್ರು ಆಫೀಸ್ ವರ್ಕ್ ಇತ್ತು ಅಂತಂದ್ರೆ ಆ ಟೈಮಿಗೆ ಬಿಟ್ಟು ಗ ಹೋಗ್ಲಿಕ್ಕ ಆಗಿರ್ಲಿಲ್ಲಾ ಇಲ್ಲ ನಾವೇ ಔಟ್ ಆಫ್ ಸೆಷನ್ಸ್ ಹೋಗ್ಬಿಟ್ಟಿದ್ವಿ.
ಹೌದು
ಸೊ ಯಾರಾದ್ರರು ಸ್ಕೂಲಿಂದ ಕರ್ಕೊಂಡ ಬಂದಿದ್ರು ಅಂತಂದ್ರೆ ಅವ್ರ ಮನೇಲಾದ್ರು ಇತ್ಕೊಂತಾನೆ
ಪಕ್ಕದ ಮನೆಯವ್ರಗೆ ಹೇಳ್ ಬಿಟ್ಟ ಹೋಗ್ತತಿವಿ ಆ ಇತಾರೆ ಪಕ್ಕದ ಮನೆಯವ್ರಿಗೆ ಹೇಳ್ ಬಿಟ್ಟ ಹೋಗಿರ್ತೀವಿ ಇರಸಕೋಂಡ ಇರೀ ಅಂತ ನಾವು ಅಷ್ಟು ಇದ್ರಲ್ಲಿ ಎಲ್ಲೂ ಬಿಟ್ಟು ಹೋಗಲ್ಲಾ ಏನಾದೂ ಎಮರ್ಜನ್ಸಿ ಊರಗೇ ಏನಾದ್ರು ಹೋಗಬೇಕಂತ ಅಂದ್ರೆ ಇಲ್ಲ ಫಂಕ್ಷನ್ಸ್ ಗಳು ಹೋಗಿ ಬರೋದ್ರ ಲೇಟ್ ಆದ್ರೆ.
ಓಕೆ, ಓಕೆ
ಸೊ ಆ ಟೈಮಲ್ಲೆಲ್ಲಾ ಸೊ ನಾವೆಲ್ಲ ಟೈಮ್ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಇದು ಮಾಡ್ಕೊಡಕ್ ಆಗಲ್ ಅಲ್ಲಾ ಸರ್.
ಆಗಲ್ಲ ಆಗಲ್ಲ ಹೌದು ಅಂದ್ರೆ ಅದು ನಮ್ದು ಹ್ಮ ನಮ್ದು ಮನೆ ಇರೋದು ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಆದ್ರೆ ಅದಕ್ಕ ಎನಾದಾರ ಪೀಸ್ ಕಡಿಮೆ ಮಾಡ್ತಾರಾ
ಮಾಡ್ಬೋದು ಸರ್ ಈಗ ವ್ಯಾನ್ ಬೇಡಾ ಅಂತಂದರೆ ಅದಿಗೆ ಸೆಪ್ರೇಟ್ ಫೀಸ್ ಏನಾದ್ರರು ಮಾಡ್ತಾ ಸೆಪ್ರೇಟು ಹ ಬೇಡಾ ಅಂತಂದ್ರೆ ಅದಕ್ಕೆ ಕಡಿಮೆ ಮಾಡ್ತಾರೆ.
ನಿಮ್ಗೆ ಯಾರದರು ಪರಿಚಯ ಇದ್ರಾ ಮೇಡಮ್ ಅಲ್ಲಿ ಸ್ಕೂಲ ಅಲ್ಲಿ
ಸರ್ ಪರಿಚಯ ಅಂತ ಏನಿಲ್ಲಾ ಬೇಕಾದರೆ ಅಲ್ಲಿರೋ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ನಂಬರ್ಸ್ ಕೊಡ್ತೀನಿ ಸೊ ಒಂದ್ ಸರ್ತಿ ನೀವು ಕಾಂಟ್ಯಾಕ್ಟ್ ಮಾಡಿ.
ಅಲ್ಲಾ ನಿಮ್ಗೆಏನಾರರು ಪರಿಚಯ ಇರ ಫೀಸ್ ಎನಾರ್
ಆ ತರಾ ಏನಿಲ್ಲ ಸರ್ ಎಲ್ರಿಗೂ ಒಂದೇ ಫೀಸ್ ಇರುತ್ತೆ ಬಟ್ ಆದ್ರೆ ಏನಂತಂದ್ರೆ ನೋಡಿ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿದ್ರೆ ನಿಮ್ದು ವ್ಯಾನ್ ಇಲ್ಲ ಅಂತ ಹೇಳ್ತೀರಲ್ವಾ. ಸೊ ಕಡಿಮೆ ಆಗ್ಬೋದೇನೋ ಲಾಸ್ಟ್ ಇಯರಗೂ ಇಯರಗೂ ಫೀಸ್ ಏನಾದ್ರು ಜಾಸ್ತಿ ಮಾಡಿದಾರ ಏನೋ ಗೊತ್ತಿಲ್ಲಾ ಸರ್. ನನಿಗೆ
ಓಕೆಯ ಮೇಡಂ
ಏನಂದರೆ ಅಮ್ಮಮ್ಮ ಅಂದ್ರ ಒಂದು ಫೈವ್ ತೌಸಂಡ್ ಜಾಸ್ತಿ ಆಗ್ಬೋದು ಅಷ್ಟೆ ಬಿಟ್ರೆೆ ಅದಕ್ಕಿಂತ ಏನು ಜಾಸ್ತಿ ಆಗಲ್ಲಾ. ಸೊ ಒಳ್ಳೆ ಎಜುಕೇಷನ್ ಒಳ್ಳೆ ಸ್ಕೂಲ್ಸ ಆಮೇಲೆ ಏನಂದ್ರೆ ಅಲ್ಲಿರೋ ಆಯಗಳು ತುಂಬಾ ಮಕಳ್ಳದ ಚೆನ್ನಾಗಿ ನೋಡ್ಕೊತಾರೆ ಊಟ ತಿನ್ಸೋದಿರ್ಬೋದು ಅವ್ರಿಗೆ
ಓಕೆ.
ಸೊ ಚೆನ್ನಾಗಿ ಮಕ್ಕಳು ಗೇಟ್ ಹತ್ರ ಬಿಟ್ಬಿಡೋದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಮತ್ತೆ ಕರ್ಕೊಂಡಂಬಂದು ಬಿಡ್ತಾರೆ.
ಹೌದಾ ಮೇಡಂ. ಸರಿ ಮೇಡಂ ನಂಬರ್ ಸ್ವಲ್ಪ ಶೇರ್ ಮಾಡಿ ಮೇಡಮ್ ನಾನ ಅವ್ರ ಜೊತೆ ಮಾತಾಡ್ಬಿಟ್ಟು ನೆಕ್ಸ್ಟ್ ವೀಕ್ ಹಂಗ್ ಹೋಗಿ ಅಡ್ಮಿನ್ ಮಾಡಿಸ್ತನಿ.
ಓಕೆ ಸರ್ ಶೇರ್ ಮಾಡ್ತೀನಿ ನಾ ನಿಮಗೆ.
ಓಕೆ ಮೇಡಂ ಥ್ಯಾಂಕ್ಯು ಮೇಡಂ.
ಓಕೆ ಸರ್.